ಹಲೋ
ಹಲೋ ಸಂಜು ಹಾ ಆರಾಮೀದಿ
ಕ ಹಾ ಆರಾಮಪ್ಪ ನೀನು ಹ
ನಾ ಬಿ ಆರಾಮ್ ನೋಡ್ರಿ ಏನ್ ಮಾಡತ್ತಿ
ಏನಲ್ಲ ಊಟ ಮಾಡಿ ಕುತ್ಕೊಂಡಿದೇ
ಏನಿದು ಊಟ
ಅದೇ ಚಪಾತಿ ಅನ್ನ ಸಾಂಬಾರು ಪಲ್ಯ
ಹ್ಮ್ ಕ್ಲಾಸ್ ಲ್ಲ ನೀಗಾ
ಕ್ಲಾಸ್ ಬೆಳಗ್ಗೆ ಇತ್ತು ಇವಾಗ ಸೋಮ್ಯ ಕ್ಲಾಸ್ ಇಲ್ಲಂತೆ ಅದಕ್ಕೆ ಬಂದ್ವಿ
ಬೆಳಿಗ್ಗೆ ಯಾವ್ಯಾವ ನೋಡದ ಕ್ಲಾಸ್
ಬೆಳಗ್ ಬೆಗೆ ನಿಸಿತ್ತು ಪುರಿಲ್ ಬಗ್ ಮತ್ತೆ ಆಮ್ಯಾಗ ಹಾ ಆಮೇ
ಎಂಟಮ್ಮಲಗೆ
ಹಾ ಹಾ
ಎಂಟಮಾಲಜಿ ಅಂದ್ರೆ ಇದು ಇನ್ಸೆಕ್ಟ್ ಬಗ್ಗೆ ಸ್ಟಡಿ ಮಾಡ್ತ
ಅದು ಹುಳ ಬಗ್ಗೆ ಸ್ಟಡಿ ಇದು ಅದು ಹುಳುಗಳ ಬಗ್ಗೆ ಸ್ಟಡಿ ಮಾಡೋದು ಅಧ್ಯ ಅಧ್ಯಯನ ಮಾಡೋದು ಹಾ ಮತ್ತೆ ಆಮ್ಯಾಗ ಅದು ಲಯಾರ ಇತ್ತು ಪ್ರಗಾಲಯ ಇತ್ತು ಹಾ ಹ್ಮ
ನಾಗ ಒಂದ ಕತ್ ಕೇಳ್ತೇನ ಪರಿಸರದ ಬಗ್ಗೆ ಪರಿಸರ ಜಾಗೃತಿ ಕುತ ಅಂತ ಒಂದು ಹೇಳೇಳ ಇಬರು
ಹಾ ಈಲ್ಲ
ಹ್ಮ್ ಒಬ್ಬನಸರು ರಮೇಶ್ ೆ ಒಬ್ಬನ ಹೆಸ ರಮೇಶಾ ಸುರೇಶ್ ಹ ರಮೇಶ್ ತಾನ್ ಫಸ್ಟ್ ಸ ಹ್ಮ್ ರಮೇಶ್ ೇತನ್ ಬಸ್ತೆಗೆ ಸುರೇಶ್ ನಮಸ್ಕಾರ ಸುರೇಶ್ ಹೇಗಿದ್ದೀಯಾ ಅಂತಾನ
ಹಾ
ಸುರೇಶ್ ಅನಂತನ ನಮಸ್ ಹ್ಮ್ ಮ ಮತ್ತ ಸುರೇಶ್ ಏನಂತ ಅಂದ್ರ ನಮಸ್ಕಾರ ರಮೇಶ್ ನಾನು ಚೆನ್ನಾಗಿದ್ದೇನೆ ನೀನು ಹೇಗಿದ್ದೀಯಾ ಅಂತಾನೆ
ಹಾ
ಹ್ಮ್ ಆಮಗೆ ರಮೇಶ
ಹಾ
ನಾನು ಕೂಡ ಚೆನ್ನಾಗಿ ಿದ್ದೇನೆ ಇ ಮಚ್ಚಿಗೆ ಪರಿಸರದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡುತ್ತಿದ್ದವೆ ಅದರ ಬಗ್ಗೆ ನಿನ್ನ ಅಭಿ ಅಭಿಪ್ರಾಯವೇನು ಅಂತ ರಮೇಶ್ ಧನ್
ಹೌದ ಕೃಷನ್ಂತ
ಸುರೇಶ್ ಏನಂತಂದ್ರ ಸುರೇಶ್ ಹೌದು ಪರಿಸರ ಸಂರಕ್ಷಣೆ ಇಿಂದಿನ ದಿನ ಗಳಲ್ಲಿ ಹತ್ತ ಹ ಎಂತ ಮುಖ್ಯವಾದ ವಿಷಯವಾಗಿದೆ ಮಾನವನ ಯದ ಚ ಚಟುವಟಿಕೆಗಳಿಂದ ಪ್ರಕೃತಿ ತಿಗೆ ಹಾನಿ ಆಗುತ್ತಿದೆ ಅಂತ ಸುರೇಶ್ ಹೇಳ್ತಾನ ಅವಾಗ ರಮೇಶ್ ಹೇಳ್ತಾನ ಸರಿ ಹೇಳ್ತೀಯ ಅರಣ್ಯ ನಾಶ ವಾಯು ಮಾಲಿನ್ಯ ಜಲ ಮಾಲಿನ್ಯ ಇವೆಲ್ಲವೂ ಪರಿಸರದ ಮೇಲೆ ದೃಷ್ಟಿನಮ ಬಿರುತ್ತವೆ ಅಂತ್ ರಮಶೇ ಹೇಳ್ತಾನ
ಹಾ ಅದಕ್ ಸುರೇಶ್ ಏನ ಅಂತಾನ
ಸುರೇಶ್ ಅಂದ್ರ ಹೌದು ವಿಷಯವಾಗಿ ನಗರ ಪ್ರದೇಶಗಳಲ್ಲಿ ವಾಹನ ವಾಹನಗಳ ಸಂಖ್ಯೆ ಹೆಚ್ಚಿರುತ್ತೆ ಆದರಿಂದ ಮೌಲ್ಯ ಹೆಚ್ಚಾಗುತ್ತೆ ಅಂತಾನ ಸುರೇಶ್ ಏನಂತನಂದ್ರ ಈಗ ಎಲ್ಲಾ ಗಿಡಗಳು ಕಡದು ಏನ್ ಮಾಡತಾರ ಫ್ಯಾಕ್ಟರಿ ಇಂಡಸ್ಟ್ರಿ ಅವೆಲ್ಲಾ ಕಟ್ಲತ್ತಾರ ಹೌದಿಲ್ಲ ಅದರಿಂದ ಅರಣ್ಯ ನಾಶ ಆತುದಂತ ಹೇಳತಾನ ಅವ ಸುರೇಶ್ ಆಮೇಗ ರಮೇಶ್ ಹೇಳ್ತಾನ ಹೂ ಮತ್ತ ಈಗ ನೋಡಿ ಇಲ್ಲಿ ಎಲ್ಲಿ ನೋಡದ್ರ ಬಿಲ್ಡಿಂಗ್ ಅವು ಕಾಣತ್ತಾವ ರಮೇಶ್ ಏನಂತನಂದ್ರ ವಾಯು ಮಾಲಿನ್ಯದಿಂದ ಜನರಿಗೆ ಉಸಿರಾಟದ ಸಮಸ್ಯೆ ಉಂಟಾಗುತ್ತದೆ
ಮತ್ತೆ ಇವು ಗಾಡಿಗಳೇನು
ವಾಯು ಮಾಲಿನ್ಯ ಹಾ
ಹೂ
ಮತ್ತೆ ಗಾಡಿಗಳು ಬಕ್ಕುಳಾಗಿ ಆಗ್ಯಾವ ಅಲ್ಲ ಈಗ
ಹಾ ಮತ್ತ ಅದರಿಂದ ಗಾಳಿ
ಹ್ಮ ಅವೆಲ್ಲ ಬುಕ್ಕುಳಾಗಿ ಹ್ಮ್ ಏರ್ ಪಲ್ಯೂಷನ್
ಹಾ
ಏರ್ ಪೊಲ್ಯೂಷನ್ ಆಯ್ತುದ್ ಅಂತ ಹೇಳ್ತಾನ
ಹಾ ಅದೇ
ರಮೇಶ ಹೇಳ್ತಾನ ವಾಯು ಮಾಲಿನ್ಯ ನಿಂತ ಜನರಿಗೆ ಉಸಿರಾಟದ ಸಮಸ್ಯೆಗಳು ಉಂಟಾಗುತ್ತಿಧಾವೆ ಆರೋಗ್ಯಮಯ ಕೆಟ್ಟ ಪರಿಣಾಮ ಬೀರುತ್ತದೆ ಅಂತ ರಮೇಶ್ ಹೇಳ್ತಾನ ಸುರೇಶ್ ಚೇತನವಾಗ
ಹಾ ಏನಂತ ಹೇಳ್ತ ನಾ
ಕಾರ್ಖಾನೆಗಳಿಂದ ಹೊರಬರುವ ಹೊಗೆಯ ಕೂಡ ಪರಿಸರವನ್ನು ಕುಲ್ ಕಲ್ಲ ಕುುಶವಾಗ
ಹ್ಮ್ ಹ್ ಮತ್ತೆ ಏನಂದ್ರೆ ಫ್ಯಾಕ್ಟ್ರಿಗಳಿಂದ ಬರೋ ಹೋಗೇ ಇಐತ್ತಲ್ಲ ಅದು ಪರಿಸಶ್ರಮೆಗೆ ಹಾನಿ ಬೀಳ್ತದೆ ಮತ್ತ ಮ ಎಷ್ಟ ಮ್ಯಗ ಇ ಬೀತದದು ಹಾನ ಆಗ್ತತಿ ಹಂಗೆಂತ ಹೇಳ್ತಾನವ ಹಾ
ಹೌದೌದ ಮತ ಮರಗಳ ಮಾಹತ್ ಅವಾ ಅಂತ ಒಂದು ಇದು ಟಾಪಿಕ್ ಮರನ್ನ ನಮಗೆ ನ ಸಿಕ್ತ ದಳ ನ
ಹನ್ನೆರಡು ಮತ್ತೆ ಕಟ್ಟಿಗೆಿ
ಹ್ಮ್
ಅವೆಲ್ಲ ಸಿಕ್ತು ನಮ ಜೀವನ ಜೀವನ ಸಾಗಿಸ್ಬೋದು ಅದರಿಿಂದ
ಹ್ಮ್ ಕಟ್ಟಗಿ ನೋಡಿ ಇಲ್ಲಿ ಎಲ್ಲ ಕುರ್ಚಿ ಮಾಡೋದು ಡೈನಿಂಗ್ ಟೇಬಲ್ ಮಾಡೋದು ಸೋಫಾ ಸೀಟ್ ಮಾಡೋದು
ಹಾ ಹಾ ಇವಾಗ ಬಾರಿಿದು ಅದು ಭಾರಿ ಆಗ್ಯ ಇವಾಗ ಮರಗಳ
ಹ್ಮ್ ಮನ್ನೆ ಇದು ಒಂದ್ ವರ್ಷದಿಂದ ಹೈದ್ರಾಬಾದ್ ಕೇಳಲ್ಲ
ಹ್ಮ್ ಹೈದ್ರಾಬಾದ ಹ
ಹ್ಮ ಹೈದ್ರಾಬಾದ್ ನುಡಿಲ್ ಪೂರ್ ತ್ತ ಫಾರೆಸ್ಟ್ ಕತಾರದ
ಹಾ ಫಾರೆಸ್ಟ್
ಹ್ಮ ಒಷ್ಟು ಕಾಳ್ದ ಬಿಟ್ಟಾರ ಗಿಡಗಳು ಗಿಡ ಕಡ ಅಲ್ಲಿೊಂದು ಹಾ ಒಂದು ಏರಿಯ ಮಾಡ್ಬೇಕಂತಾರಂತೆ ಹಾ ರೈಟ್ ಫ್ಯಾಕ್ಟ್ರರಿ
ಹಾ
ನೋಡಿ ಹಿಂಗ ಆ ಎಲ್ಲಾ ಪರಿಸರ ನಾಶ ಆಗ್ಲತ್ತದ ಏನ್ ಮಾಡ್ತಿ ಮುಂದಿನ ಜನರೇಷನ್ ಬದುಕೋದೆೇ ಕಷ್ಟ ಆಗಿಬಟ್ಟು
ಹಂಗಂದ್ರ ನಾವು ಇದು ಪ್ರತಿದಿನ ಒಂದ ಗಿಡ ಗಿಡಗಳು ಹಚ್ಚಿಬಟ್ಕೊಂಡಂಗ
ಹಾ ಒಂದೊಂದ್ ಹ್ಮ್ ನಾವೀಗ ಬೆಳಸಬೇಕಿಲ್ಲ ಅಂದ್ರೆ ಮುಂದ ಬಾತ್ ತೊಂದ್ರರೆ ಆತ ಮುಂದಿನ ಜನರ ಜನ್ರೇಷನ್ದವ್ರ
ಹಾ
ಹ್ಮ್
ಮತ್ತೆ ಫ್ಯಾಕ್ಟ್ರಿಗಳು ಹೆಚ್ಚಾಗಿ ಏರ್ ಪೊಲ್ಯೂಷನ್ ಆಗೋದು ಮತ್ತೆ ಗಾಳಿ ಸರಿ ಬರಲ್ಲ
ಹ್ಮ್ ಅವಾಗ ನೋ ಉಸಿರಾಟಕ್ ತೊಂದ್ರೆ ಮತ್ತ್ ನೋಡಿ ಇಲ್ಲಿ ಎಷ್ಟು ಜ ಎಷ್ಟ ಸಣ್ಣ ಮಕ್ಕಳೇ ಆಾರಟ್ ಅಟ್ಯಾಕ್ ಬಲಿ ಅಲತ್ತಾರ
ಹ್ಮ್
ಅವಾಗ ಮುದುಕೂರ್ ಸಾಯ್ತಿರ ಹಾರ್ಟ್ ಅಟ್ಯಾಕ್ ನಿಂತ
ಹಾ ಇವಾಗ ಸಣ್ಣ ಹುಡ್ರು ಸಾಯಗತ್ತಾರೆ
ಈಗ ಸಣ್ಣ ಹುಡುಗುವರ್ ಸ ಇಲತ್ತರ್ ುಲ್ ಸ್ಟ್ರೆಸ್ ತ ಕುಂತ ಹುಡುಗುರು
ಹಾ
ಮತ್ತ ವಾತಾವರಣ ಬಿೀ ಸರಿಯಾಗಿಲ್ಲದೆ ಕ್ಲೈಮೆಟ್ ಬಿ ಸರಿಯಾಗಿಲ್ಲ ಏನ ಏನ ಇಿಲ್ಲ ಗಾಳಿ ಗೀಳಿ ಎಲ್ಲಾ ಪೊಲ್ಯೂಷನ್ ಆಗಿ ಬಿಟ್ಟರಿ
ಇವಾಗೆಲ್ಲಾ ಆಗ್ತಿರತ್ತ ಅಂದ್ರೆ ಇದು ಫ್ಯಾಕ್ಟ್ರಿಗಳಿಂದ
ಹ ಫ್ಯಾಕ್ಟ್ರಿಗಳು ಹೆಚ್ಚಾಗಿಬಿಟ್ಟು ಹ್ಮ್ ರಾ ಮೆಟೀರಿಯಲ್ಗಳ ಎಲ್ಲ
ಮತ್ತೆ ದ್ವಿಚಕ್ರ ವಾಹನಗಳು ಆದ್ರೆ ್ರ ಮತ್ತೆ ಇದು ಪೆಟ್ರೋಲಿಯಂ ಅದು ಹೋಗಿ ಬಿಡ್ತತ್ತಲ್ಲ ಅದ್ರಂದ ಪೊಲ್ಯೂಷನ್ ಆಗ್ತತಿ
ಅವಾಗ್ ಮನಗ್ ಒಂದ ಬೈಕ್ ಇದ್ರೆ ದೊಡ್ಡ ಪ್ರದಿತ್
ಹಾ ಇವಾಗ ಮನೆಗೆ ಎಳ್ ಎರಡು ಮೂರ್ ನೂರುದಾವಪ್ಪ ಇವಾಗ ಮತ್ತೆ ಹಾ
ಇದರನ್ ಪೂಲ್ ಪಲ್ಟಿ ಪೊಲ್ಯೂಷನ್ ಹೆಚ್ಚಗ ಆಗ್ಬಿಟ್ಟದ ನೋಡಿ
ಹಾ
ಹ್ಮ್ ಅವಾಗ ಬರಿ ಹಿಂಗ ಅಂಗಡಿಗ್ ಹೋಗ್ಬೇಕಾದ್ರ ಭೀ ನಡ್ಕಾತ್ ಹೋತಿರಿ ಮಂದಿ
ಹಾ ಇವಾಗ್ ನೋಡಿದ್ರೆ ಸ್ವಲ್ಪ ಮನೆ ಪಕ್ಕ ಅಂಗಡಿ
ಹ್ಮ್ ಬೈಕ್ ಬೇಕಾ ಅದು ಬೇಕ ಕಾರ್ ಬೇಕು ಹ್ಮ ಎಲ್ಲಾ ನೋಡ ಹೆಂಗ
ಹ್ಮ್
ಹಗಿನಂಗಗೆ ಇಗ ಅನ್ನಪಿ ಸಿಗಲ್ಲಗೆ ಅದು ಊಟಗ ಇಟ್ಟ ಏನಿಲ್ಲಾ
ಹ್ಮ ಹಾ ಎಲ್ಲಾ ಆರ್ಡ್ರ ಮಾಡೋದ ತಿನ್ನದು
ಹ್ಮ ಎಲ್ಲಾ ಆನ್ಲೈನ್ ಆನ್ಲೈನ್ ಆನ್ಲೈನ್ ಆಗಿಬಿಟ್ ಬಟ್ಟಿ ಎಲ್ಲಾ ಬಿ ಆನ್ಲೈನ್
ಹಾ ಬರಿ ಏ ಆಗೈತ್ ನೋಡ ಇವಾಗ
ಹಾ ಎ ಐ ದಾಗ
ಕುಂಚಜಾದಾಗೆಲ್ಲ ಬರದ ಹಾ ಎಲ್ಲಾ ಕುಂಚಜಾದಾಗ
ಕುಂತ ಜಾಗದಗೆ ಬರ್ತದ
ಹಾ
ಹ್ಮ್
ಮತ್ತೆ
ಮತ್ತ
ಮತ್ತೆನ್ ಸಮಾಚಾರಾ
ಇದು ಎಕ್ಸಾಮ ಯಾವಾಗೋ ಮಿಡ್ ಟರ್ಮ
ನಮಗ ಮುಂದಿನ ತಿಂಗಳ ಆರಕ್ಕ
ನಿಮ್ಮಗ ಮೀಟ್ಟರ್ಮ ಯಾವಾಗ ಹೊ ಆರುತಿ ಆರನೇ ತಾರೀಕಾ ಹ್ಮ್ ಮತ್ತೇನ್ ಕಾಮನ್ ಮ ಕಾಮನ ಅಪ್ ಗಿಮನ ಅಪ್ ಕೆೇಳಿರಿಲ್ಲ
ಹಾ ಸುಲಭ ಅಂತವಾ ಕೇಳಲ್ ಕೇಳಿಲ್ಲಿನ
ಹೌದಾ ಹ್ಮ್ ಹ್ಮ್ ಏನ್ ಸೆಕ್ಷನ್ ಹ ಎ ಸೆಕ್ಷನ್ ಕೇಳ್ದ್ರ ಅಂತ ತಂದರಪ ಯಾರ
ಯಾರಪ್ಪ ನಮಗ್ ಹೇಳಿಲ್ಲ
ಡಿ ಕೆ ಪಾಟೀಲ್ ಕೇಳ್ಯಾರಂತ ಅವ್ರು
ಹಾ
ಅವ ಅಂತ ಇನೇನ ಒಂದು ಸಿಲೆಬಸ್ ಮುಗ್ದ ಅದಕ್ಕ ಅವ ಇನ್ನ ನಂದ ಸಿಲೆಬಸ್ ಮುಗ್ದಿಲ್ಲ ನಿಮಗ್ ಹೆಂಗ ಕೊಡ್ಲ ಅಂತಂತ
ಎಕ್ಸ್ಟ್ರಾ ಕ್ಲಾಸ್ ಕೊಡಬೋದವಾ
ಹ್ಮ್ ನಾವ್ ಕೊಡ್ಬೇಕ ಅವ ಎಕ್ಸ್ಟ್ರಾ ಕ್ಲಾಸ್ ಅಂದ್ರ ಕೊಡ್ತೇರಿ
ಹ್ಮ ಹಾ
ಇವ್ರೆಲ್ಲಾ ಉಳುಕಿದಾರ ಕೊಡ್ತಾರ ಅವಂದೇ ಡೌಟ್ ಡಿ ಕೆ ಪಾಟೀಲ್ದ
ಶಾಮಬೂಪ್ಪರ್ ರೆಡ್ಡಿ ಅವನು ಅವಂದು ಒಂದು ಡೌಟ್ ಅವನ್ ಕ್ಲಾಸ್ ಹಿಂದ ಅವ ಬಾಳ
ಹಾ
ಒಂದ ಒಂದು ನೀವ ಎಂಟ ಮೇಲಜು ಕೊಡ್ತಾನ ಹ್ಮ್ ಅಂಟ ಮುಲ್ಲ ಜಿ ನ್ ಕೊ ಬಂದ ಾನ ಹ್ಮ್ ಇವರು ಬ್ರದೇ ನೋಡಿ
ಹ್ಮ್ ಮತ್ತೆ ಪ್ಯಾಥಲಜಿ ಡೌಟ್ ಕೊಡೋದವ ಉಔಸ್ತಾ ಬಂದ್ರಲ್ಲ ಕೊಡ್ಬೋದೇಿನ
ಹಾ ಹೌದು ಹಾ ರೈಟ್ ರೈಟ್ ಹ
ಹಾ
ಮತ್ತೆ
ಮತ್ತೆನರ ಪ ಹೇಳಬೇಕು
ಆಯ್ತಿ ಈ ಏನ್ ಐದರ ತನ ಕ್ಲಾರ್ಸ್ ಇಲ್ಲ ಅನ್ಸ್ತ ನಿಮ
ಹಾ ಇಲ್ಲ ನಾಳೆ ನಡೀಲಿ ಇಟ್ಟು ಮತ್ತೆ ಬೆಳಿಗ್ಗೆ ಆರು ಗಂಟೆೆಗೆ ಇದು ಯೋಗ ಐತಿ ಯೋಗ
ಹಾ ದಿನ ಒ ದು ಆರ ಅಂತಾರಾನ ಏನ್ ಇಪ್ಪತ್ತೊಂದನೇ ತಾರೀಕು ತ್ತನ ಇಪ್ಪತ್ತನ್ನ ತರಕ್ತನ ಇಪ್ಪತ್ತೊಂದಕ್ಕೆ ಯಗಡ ಆದದ ಅಲ್ಲಿ ತನ ಮಾಡಿಸಸ್ತಿರ್ಬೇಕು ಪ್ರ ೇಸೆಂಗಟಿ ಹ್ಮ
ಹ್ಮ್ ಸರಿತ
ಯಾವಾಗನಾ ಹ್ಮ್ ಆಯ್ತು ಬಾಯ್ ಹ್ಮ ಹಾ